ನಸ್ತೆ
ನಮಸ್ತೆ ಹೇಗಿದೀಯಾ
ನಾನ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ
ಹೂ ನಾನು ಚೆನ್ನಾಗಿದ್ದೀನಿ ಏನ್ ಮಾಡ್ತಾ ಇದೀಯಾ
ಏನಿಲ್ಲ ಸುಮ್ನೆ ಮಲ್ಕತ್ತೆ ನೀನು
ನಾನು ಸುಮ್ನೆ ಮಲಗಿದೆ ಯಾಕುಲದ ತುಂಬಾ ತಲೆ ನೋವ್
ಹೌದಾ ಆ ಬಿಗ್ ಸಚ್ಕೋ ಮಾತ್ರೆ ತಗೋ ನೀ ನೀಿವವೆ
ಹೂ ದಪ್ಪ ಆಗ್ತಾ ಇದೀನಿ
ಚೆನ್ನಾಗಿ ವಿಕ್ಸ್ ಅಚ್ಚ್ಕೋ
ಇತ್ತೀಚೆಗೆ ಪ್ಲೇಸ್ಮೆಂಟ್ ಹೇಗೆ ನಡೆಯುತ್ತಿದೆ
ಆಹ ನಿಧಾನವಾಗಿ ನಡೆಯುತ್ತಿದೆ ಪ್ರತಿದಿನ ಸ್ವಲ್ಪ ಸಮಯ ಕೊಡಲು ಪ್ರಯತ್ನ ಮಾಡ್ತಿದ್ದೀನಿ
ಹೂ ಯಾವ ವಿಷಯಗಳಿಗೆ ಹೆಚ್ಚು ಪ್ರಮಾಣ ಕೊಡ್ತಿದಯಾ
ಆ ಆಪ್ಲಿಟ್ಯೂಡ್ ಪೈಥೋನ್ ಮತ್ತೆ ಇಂಗ್ಲಿೀಷ್ ಕಮ್ಯುನಿಕೇಶನ್ ಮತ್ತೆ ಇಂಟರ್ವ್ಯೂ ಕ್ವಶನ್ಸ್ ಅಭ್ಯಾಸ ಮಾಡ್ತಿದ್ದೇನಿ ಇಲ್ಲ
ಒಳ್ಳೆಯ ಇತ್ತೀಚೆಗೆ ಕಂಪನಿಗಳು ಭಾಷೆಯ ಕಮ್ಯುನಿಕೇಶನ್ಗೆ ಹೆಚ್ಚು ಮಹತ್ವ ಕೊಡುತ್ತೆ
ಹೌದ ಹೌದು ಮತ್ತೆ ಟೆಕ್ನಿಕಲ್ ನಾಲೆಜ್ ಈಥರ ಚೆನ್ನಾಗಿ ಮಾಡಿ ನಾ ಆಡಲು ಬರಬೇಕು
ಹೂ ನಾನು ಪ್ರತಿದಿನ ಕನ್ನಡ ಮಾತನಾಡಲು ಅಭ್ಯಾಸ ಮಾಡುತ್ತಿದ್ದೀನಿ
ಹ ಹಾ ಅದು ತುಂಬಾ ಒಳ್ಳೆಯ ಅಭ್ಯಾಸ ದಿನ ಸ್ವಲ್ಪ ಅಭ್ಯಾಸ ಮಾಡಿದರೂ ಸಾಕು ಅಲ್ವಾ
ಹೂ ಹೌದು ಪೈತನ್ ಕೂಡ ಕಲನಿ ಮೊದಲಿಗೆ ಕಷ್ಟ ಆಗಿಬಿಟ್ಟಿತ್ತು
ಹಾ ಈಗ ಹೇಗಿದರೆ
ಇಲ್ಲ ಈಗ ಸ್ವಲ್ಪ ಸುಲಭವಾಗಿದೆ ಪ್ರತಿ ದಿನಡಿ ಪ್ರಯತ್ನ ಮಾಡಿದರೆಾಗುತ್ತಿದೆ
ಹ ಹೌದು ಹೌದು ಪ್ರೋಗ್ರಾಮಿಂಗ್ ನಲ್ಲಿ ಪ್ರಾಕ್ಟೀಸ್ ತುಂಬಾ ಮುಖ್ಯ ಕಲ್ವಾ
ಹೂ ಹೌದು ಅದು ಸ್ವಲ್ಪ ಸಮಯ ತೆಗೆದುಕೊಳ್ಳತಾ ಅರ್ಥಮಾಡಿಕೊಳ್ಳೋಕೆ ಆಪ್ಲಿಟ್ಯೂಡ್ ಇ ತಯಾರಿ ಮಾಡ್ತಾ ಇದೀಯಾ
ಆ ಪ್ರತಿದಿನ ಅರ್ಥಮೆಟಿಕ್ಕು ಮತ್ತೆ ರೀಸಾಲ್ವಿಂಗ್ ಮತ್ತೆ ಲಾಜಿಕಲ್ ಕೋಶನ್ ಸಾಲ್ವ್ ಮಾಡ್ತಿದ್ದೀನಿ ಅಂದ್ರೆ ಪ್ರಶ್ನೆ ಹಾಕೊಂಡಿ ನಾನೇ ಅದ್ನ ಉತ್ತರನ ನಾನೇ ಮಾಡಕೆ ಪ್ರಯತ್ನ ಪಡ್ತೀನಿ ಡೈಲಿ ಹ
ಅ ಒಳ್ಳೇದು ಅದರಿಂದ ತುಂಬಾ ಕಷ್ಟಪಟ್ಟು ಕಲಿಯಬೇಕು ನಂಗೆ ಸಮಯ ಸ್ವಲ್ಪ ಕಷ್ಟವಾಗುತಿದೆ
ಆ ಮಕ್ ಟೆಸ್ಟ್ ಬರದೆ ಹೆಚ್ಚುತ್ತದೆ ಅಂದ್ರೆ ಬೇಗ ಬೇಗ ಸಮಯ ಆಗುತ್ತೆ ಅಂದ್ರೆ ಮಾರ್ಕ್ ಟೆಸ್ಟ್ ಅಂತ ಪರೀಕ್ಷೆ ಎಂತ ಕೊಡ್ತಾರಲ್ಲ ಅದ್ನ್ನ ಬೇಗ ಬೇಗ ನಾವ್ ಜಾಸ್ತಿ ಪ್ರಾಕ್ಟೀಸ್ ಮಾಡೋದು ನಮ ಸಮಯವಾಗ ಬೇಗ ಹೋಗುತ್ತೆ ಅಂತ
ರೆಸ್ಯಮ್ ಕೂಡ ತಯಾರಿಸಬೇಕು
ಹೌದೌದು ಹ ರೆಸ್ಯೂಮ್ ಸರಳವಾಗಿ ಮತ್ತು ಕಷ್ಟವಾಗಿ ಇರಬೇಕು
ಹ್ಮ್ ರೈಸನಲ್ಲಿ ಏನೇನ ಇರಬೇಕು
ಹ ಶಿಕ್ಷಣ ಸ್ಕಿಲ್ಸು ಮತ್ತೆ ಆ ಪ್ರಾಜೆಕ್ಟ್ ಮತ್ತೆ ಸರ್ಟಿಫಿಕೇಷನ್ಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದ್ದರೆ ಸಾಕು
ಹ್ಮ್ ಇನ್ಫರ್ಮೇಶನ್ ನ
ಖಂಡಿತ ಬೇಡ ಇಂಟರ್ವ್ಯೂ ನಲ್ಲಿ ಕೇಳರೆ ಉತ್ತರ ಕೊಡಲು ಆಗ್ಬೇಕು ಆತರ
ಹ್ಮ್ ಇಂಟರ್ವ್ಯೂಸ್ ನನಗೆ ಸ್ವಲ್ಪ ಭಯ ಆಗುತ್ತದೆ
ಎಲ್ಲರಿಗೂ ಮೊ ಮೊದಲ ಇಂಟರ್ವ್ಯೂ ನಲ್ಲಿ ಹಾಗೆ ಆಗುತ್ತೆ ಅದನ್ನು ಹೀಗೆ ಕಡಿಮೆ ಮಾಡಬಹುದೆಂದರೆ ಆ ಸ್ನೇಹಿತರ ಜೊತೆ ಮಕ್ ಇಂಟರ್ವ್ಯೂ ಪ್ರಾಕ್ಟಿಸಸ್ ಮಾಡಬೇಕು ಅಂದ್ರೆ ನಿನ್ ಸ್ನೇಹಿತರ ಜೊತೆ ಆಂಗ್ಲ ಭಾಷೆಯಲ್ಲಿ ಮಾತಾಡು ಮಾತಾಡಿ ಕಲ್ಕೊ ಅವಾಗ ಆಗ ಭಯ ಏನು ಇರಲ್ಲ ಹಂಗಂಗೆ ಬರುತ್ತೆ
ಇನ್ಮೇಲೆ ಹಾಗೆ ಮಾತಾ ಮಾಡ್ತೀನಿ ನಿಂದ ಆಂಗ್ಲ ಭಾಷೆ ಬಡಸ್ತೀನಿ
ಹ ಹಂಗ್ ಮಾಡೋದು ನಿಮಗೂ ಕಲ್ತಂಗ ಆಕತ್ತೆ
ಹ್ಮ್ ಹೆಚ್ ಆರ್ ಇಂಟರ್ವ್ಯೂನಲ್ಲಿ ಯಾವ ರೀತಿ ಪ್ರಶ್ನೆಗಳು ಹ್ಮ್
ಆ ನಿಮ್ಮಗ್ ನಿಮ್ಮ ಬಗ್ಗೆ ಹೇಳಿ ಮೊದರನೇ ಕವಶ್ನ ಪ್ರಶ್ನೆ ಕೇಳದು ಅವ್ರು ಇದೇನೆ ನಿಮ್ಮ ಬಗ್ಗೆ ಹೇಳಿ ನಿಮ್ಮ ಶಕ್ತಿನು ಮತ್ತೆ ನಿಮ್ನ ವೀಕ್ನೆಸ್ ಅಂದ್ರೆ ನಿಮ ವೀಕ್ನೆಸ್ ಚಂದ್ರ ನಿಮ್ ಕೈಲಿ ಆಗ್ದಿಲ್ಲದೇನೋ ಮತ್ತೆ ನಿಮ್ಮ ಕಂಪನಿಯಲ್ಲಿ ನಮ್ಮ ಕಂಪ್ನಿಯಲ್ಲಿ ಏಕೆ ನೀವು ಕೆಲಸ ಮಾಡಬೇಕು ಎಂಬ ಪ್ರಶ್ನೆ ಬರ್ ಕೇಳ್ತಾರೆ ಅದಕ್ಕೆಲ್ಲ ನಿನ್ ನಾವು ಧೈರ್ಯದಿಂದ ಆನ್ಸರ್ ಕೊಡಂಗೆ ಇರಬೇಕು
ಹೌದು ನಾನು ಅದಕ್ಕೆಲ್ಲ ಕರೆಕ್ಟ್ ಆಗಿ ಉತ್ತರ ಕೊಡಲು ಪ್ರಯತಸ್ತೇನೆ ಟೆಕ್ನಿಕಲ್ ಇಂಟರ್ವ್ಯೂ ನಲ್ಲಿ ನಾವು ಓದಿದ ವಿಷಯಗಳು ಪ್ರಾಜೆಕ್ಟ್ ಪ್ರೋಗ್ರಾಮಿಂಗ್ ಬಗ್ಗೆ ಕೇಳಾರೆ ಪ್ರಾಜೆಕ್ಟ್ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ
ಹೌದೌದು ಪ್ರಾಜೆಕ್ಟ್ ನಲ್ಲಿ ಏನು ಮಾತಾ ಮಾಡ್ತೀವಿ ಅದು ಸ್ಪಷ್ಟವಾಗಿ ಹೇಳಬೇಕು
ಆನ್ಲೈನ್ ಕೋರ್ಸಸ್ ಮಾಡೋದರಿ ಪ್ರಯೋಜನ ಇದೆಯಾ
ಖಂಡಿತ ಹೊಸ ಸ್ಕಿಲ್ಸ್ ಕಲಿಯಬಹುದು. ಮತ್ತು ಸರ್ಟಿಫಿಕೇಟ್ ಕೂಡ ಸಿಗುತ್ತದೆ ಅಲ್ವಾ ಅದಕ್ಕೆ ಆನ್ಲೈನ್ ಕೋರ್ಸ್ ಮಾಡಿದ್ದರೆ ಪ್ರಯೋಜನ ಇದೆ.
ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಮಾಡಲು ಏನು ಮಾಡಬೇಕು?
ಪ್ರತಿದಿನ ಪ್ರತಿದಿನ ಇಂಗ್ಲಿಷ್ ಓದ್ಬೇಕು ಮತ್ತ ಮತ್ತೆ ಕೇೇಳಬೇಕು ಮತ್ತು ಮಾತನಾಡಬೇಕು.
ಹ್ಮ್ ಹ್ಮ್ ನಾನು ಯೂಟ್ಯೂಬ್ನಲ್ಲಿ ಹ್ಮ್ ನಾನು ಯೌಟ್ಯೂಬ್ ನಲ್ಲಿ ಆಂಗ್ಲ ಭಾಷೆ ವಿಡಿಯೋ ನೋಡ್ತಿರ್ತೇನಿ ಒಳ್ಳೆದಾರ ಹ್ಮ್ ಪ್ರ್ಯಾಕ್ಟಿಸ್ಗೆ ಯಾವುದು ಮುಖ್ಯ?
ಹಾ ಆ ಬೇಸಿಕ್ ಸ್ಟ್ರಾಂಗ್ ಆಗಿರ್ಬೇಕು ಮತ್ತೆ ನನ್ ತರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು.
ಹ್ಮ ಹ್ಮ್ ಪ್ಲೇಸ್ಮೆಂಟ್ಗೆ ಸಿರಿಪಿ ಮುಖ್ಯವೇ?
ಕೆಲವು ಕಂಪನಿಗಳಿಗೆ ಮುಖ್ಯ ಕೆಲವ್ರು ಕೇಳ್ತಾರೆ ಕಂಪನಿಯವರು ಮತ್ತೆ ಇನ್ನ ಕೆಲವರು ಆದರೆ ಸ್ಕಿಲ್ಸ್ ಮತ್ತು ಕಾನ್ಫಿಡೆನ್ಸ್ ಕೂಡ ಅಷ್ಟೇ ಮುಖ್ಯ. ಆ ಮಾರ್ಕ್ಸ ಗಿನ್ನ ಸ್ಕಿಲ್ಸ್ ಮತ್ತೆ ಕಾನ್ಫಿಡೆನ್ಸ್ ನಮಗೆ ಧೈರ್ಯ ಎಷ್ಟಿದೆ ಅನ್ನೋದು ಮುಖ್ಯ. ಅದುಕಿನ್ನ
ಕೆಲ್ಲವೂಮ್ಮೆ ಜಾಬ್ ಸಿಗುತ್ತದೆ ಇಲ್ಲವೋ ಅನ್ನೋ ಚಿಂತೆ ಆಗುತ್ತೆ
ಹ ಚಿಂತೆೆಯಿಂದ -ಚಿಂತೆಯಿಂದ ಪ್ರಯೋಜನ ಇಲ್ಲ. ತಯಾರಿ ಮುಂದುವರೆಸ್ಬೇಕಲ್ವಾ.
ಹ್ಮ್ ನಿಜ ಪ್ರಯತ್ನ ಮಾಡಿದೆ
ಹೌದೌದು ಮೊದಲು ಪ್ರಯತ್ನದಲ್ಲೇ
ಆಗಂದಿದ್ ಯಾರು ರಾಶಿ ಅಂದ್ರೆ ಪ ಮೊದ್ವೇ ಆಗ್ಲಿಲ್ಲ ಅಂದ್ರುನು ಆಮೇಲೆ ಆ ಆಗುತ್ತೆ ಎರಡನೇ ಸಲನು. ಆಗುತ್ತೆ ನಾವು ಪ್ರಯತ್ನ ಪಡ್ಬೇಕಲ್ವಾ.
ಹೌ ಪ್ರಯತ್ನ ಪಡ್ತೇನೆ ತುಂಬಾ
ಹೌದು ಹ
ಮುಖ್ಯ
ಹೌದೌದು ಮುಖ್ಯನೇ ಮತ್ತೆ ಫೇಲೂರ್ ಬಂದರೆ ಏನ್ ಮಾಡಬೇಕು?
ಫೇಲೂರ್ ಬಂದರೆ ಅದನ್ನು ತುಂಬಾ ಪಾಸಿಟಿವ್ ರೀತಿ ತಗೊಂಡು ಮತ್ತೆ ಪ್ರಯತ್ನ ಮಾ ಇಂಟರ್ವೂ ಎಲ್ಲ ನೋಡ್ತಾರೆ ತುಂಬಾ ಇರಬೇಕು. ಹಿಂದಿನಿಂದ ಸ್ವಲ್ಪ ವ್ಯರ್ಥ ಮಾಡ ನಾವು ಪ್ರತಿ
ಆ ಹಾ ಸರಿ ಸರಿ. ಕೇಳಿಸ್ತಿದೀಯಾ?